ಹ್ಮ್ ಪಾ ಬರತ್ತಾ.
ಅರಾಮಿದ್ದೀರಾಇಲ್ರಿ ಶಿವ ಅವ್ರೇ.
ಹ್ಮ ಅರಮಇದ್ದೀನಿ ಹೇಳಣ್ಣ.
ಹ್ಮ್ ಆರಾಮ
ಹ್ಮ್.
ಇನ್ನೀ ಎಕ್ಸಾಮ್ ಬರ್ದ ಹೊಂಟಿವಿ ನೋಡು.
ಎಗ್ಜಮ್ ಹೂ ಅಣ್ಣ ಹೂವಗಿನ ಇಡದಾವು.
ಲೈಫ್ ಸ್ಟಾಕ್ ಅನ್ ಪ ಪೋಲ್ಟ್ರಿ ವಿತ್ ಬರ್ದಕೆಸಿ ಹೊಂಟಿವ್ ನೋಡ್ ಹಾಸ್ಟೆಲಿಗ.
ಹಾ ಹಾ ಅದು
ಹ್ಮ್ ಮತ್ ನಿಮ ಏನಂತಾನ ಪಿ ಟಿ ಸರ್.
ಏನಿಲ್ಲಾ ಹುಡುಗೇರಿ ನಲ್ವತ್ ಮಂದಿ ಎಸೆ ಹುಡುಗುರಿ ಮೂವತ್ ಮಂದಿ ಎಸೆ.
ಎಸ್ ಎನ ಎ ಪಿಧ.
ಹ್ಮ
ಯಾಕೋ.
ಹಾ ಅಟೆಂಡೆನ್ಸ್ ಶಾರ್ಟೆ ಶಾರ್ಟೇಜ್ ಆಫ್ ಅಟೆಂಡೆನ್ಸ್ ಹಾಜರಾತಿಗಳು ಕಡಿಮೆಯಾಗಿವೆ ಆದ ಕಾರಣದಿಂದ ಹಾಜರಾತಿಯಿಂದ ಹರಾ ಹ ಹಾಕಲಗಾಗಿದೆ.
ಓ
ಹ.
ಎಕ್ಸಾಮ್ ಹೆಂಗ್ ಬರ್ದಿಯಪ್ಪ.
ಎಕ್ಸಾಮ್ ನ ಏನಪ್ಪಾ ಪೇಪರ್ ನೋಡ್ರಿ ಏನ ತೆಲಿ ಪೂರ ತೆಕೆರ್ತು.
ಏನ್ ಒಂದ್ ಎಂ ಸಿ ಕ್ಯೂ ಇಲ್ಲಾ ಫುಲ್ ಬೇಸರಾಗ ಹೋಯ್ತು.
ನಮ್ ಎಂ ಸಿ ಕ್ಯೂ ಇದ್ರ ನಮ್ಗ ಏನಾರ ನಡೀತಾ ತ್ತಾ ಎಂ ಸಿ ಕ್ಯೂ ಇದ್ರ ನಮಗ್ ಜೋಶ್. ಹಾ ಟ್ರೂ ಆರ್ ಫಾಲ್ಸ್ ರ ಇರ್ಬೇಕು ಇಲ್ಲ ಅವು ನಾಕರ ದಾಗ ಒಂದ್ ಹಾಕೋವರ ಇರ್ಬೇ ಕೂ ಇಲ್ಲಾ ತಪ್ಪು ಸರಿ ಅದ್ ಇರ್ಬೇಕಪ್ಪಾ ಅವ ಇದ್ರ ನಮಗ್ ಮಜಾ ಬರ್ತ.
ಕರೆ.
ಅವು ಇಲ್ಲೇ ಮಜಾನೇ ಇಲ್ಲ ಎಕ್ಸಾಮ್.
ಈ ಬಿಟ್ಟ ಸ್ಥಳ ತುಂಬಿರಿ ಕೊಡ್ತಾರ ತೆಲಿ ತಿಕೇರ್ತ.
ತೆಲಿ ತಿಕೆರ್ತ.
ಹ್ಮ್.
ಏನ್ ಮಾಡ್ತಿ ಇಂಗ ಅವ ಕೊಡ್ತಾನ ಅವು ಒಂದಿಸಿ ಬರ್ಯರಿ ಕೊಟ್ಟಾರ ಯೇಸು ಇಪ್ಪತ್ ಒಂದಿಸಿ ಬರೆಯರಿ ಕೊಟ್ಟಾರ.
ಹೌ ಇಪ್ಪತ್ ಒಂದೆರಡೆ ಎಲ್ಲ ಹಾಕ್ಬೇಕಂತ ಕನ್ಫ್ಯೂಸ್ಯಾಗ್ತವ.
ಹ್ಮ್ ಎಲ್ಲಿ ಹಾಕ್ಬೇಕಂತ ಕಂಪ್ಯೂಸ್ ಆಗಿ ಹೋಗ್ತವಾ.
ನಾ ಇಪ್ಪತ್ತರ್ದಾಗ ಇಪ್ಪತ್ ನಂಬರ್ ಬಯಿಲ್ ಬಿಟ್ಟಿ ಈ ಒಂದ್ ನಂಬರ್ ಯಾವ್ದೋ ಮಿಸ್ ತಪ್ ಬರ್ದಿನಿ ಅಂದ್ರ ಬರ್ದಿಲ್ಲ ನೆನ್ಪಿಲಿ ಯಾವ್ದ್ ಬರ್ದಿಲ್ಲತ್ತೇ.
ಹ್ಮ್.
ಆ ಎಣಸ ಸಲಕಕ್ಕೆಲ್ಲ ಒಂದ್ ಐದು ನಿಮಷ ಟೈಮ್ ತೋಂತಿನ ನಾ. ಅಂದ್ರ ಬಿ ಸಿಕ್ಕಿಲ್ಲ ಹಾಡಿಮುರ ಅದವರಿ ಎರಡ್ ಸರಿ ಬರದ ಬಂದೇನಿ.
ಹಾಡಿಮುರಾ. ಹ್ಮ್ ಹ್ಮ್ ಮತ್ತ ಇಪ್ಪತ್ ಕೊಟ್ಟಗ ಕನ್ಫ್ಯೂಸ್ ಆಗ್ತುದು ಯಾವಾಗ ಹಾಕ್ಬೇಕ ಎಲ್ಲಿ ಎಲ್ಲಿ ಎಲ್ಲಿ ಅಂತ ಹಾ ಆನ್ಸರ್ ಕುನ ಇದ್ದೀರ ಏನಾರ ಹಾಕ್ಬೇಕ ಹಾಕ್ಬೋದ ಅಂದನ್ ಅವವು ಭಿ ನೋಡಿ ಇಲ್ಲ ಒಂದಕ್ಕ ಒಂದು ಸಂಮ್ಮಂದ ಇಲ್ಲಾರದಂಗಗೆ ಬಂದ್ಬಿಟ್ಟ್ವ.
ಆ ಪೇಪರ್ ಇಗೂ ಸಂಬದ ಇಲ್ಲ.
ಹ್ಮ್ ಅವು ಇಪ್ಪತ್ತಂದ್ರ ಎಲ್ಲಿ ಯಾವ ಹುಡುಕಟ್ರಗೆ ಅದ ಹಾಕ್ಲಕ್ಕ ಹೋಗಿ ಇದು ಹಾಕಿ ಹೋಗಿ ಬಿಡ್ತಿವಿ.
ಆ ಆ ಪೇಪರ್ ಅವ ಏನ್ರ ನಮ್ಮೂವ ನೋಡ್ದಂದ್ರ ಏ ಹೆಸರ ಏನ ಅದ ಕೇಳ್ಕೊತ ಬರ್ತಾನ ನಂಬಲ್ಲಿ ಸೀದಾ.
ಯಾಕ.
ಆಟ ಹಿಂಗ್ ಪೂರ ಹಿಂಗ್ ಕಟನ್ ಕೂಟ್ ಕಾಟನ್ ಕೂಟ್ ಹಿಂಗ್ ಗರ ಗರ ಗೀಚಿನ್.
ತಪ್ಪಆಗ್ಯಾವೇನು ಬರ್ಯಾಗ.
ಹ್ಮ್ ಅವ್ವು ಮತ್ತ ಮರ್ದಿನ ಬರ್ಲತ್ತೇದ ಮತ್ ತಪ್ಪಯ ತಪ್ಪ ಆಗವೆ.
ಹ್ಮ್ ಹ್ಮ್
ಅವ ಇನ್ನೊಂದ ಸರಿ ಈಕಡಿ ಉತ್ತರ ಅಂತ ಹಾಕಿ ಒಂದೋಡ ಹಿಂಗ ಹಿಂಗ ಬರಿಬೇಕಂದೆ ಬ್ಯಾರ್ ಪೇಜಿಗೆ.
ಹ್ಮ್
ಎಪ್ಪೋ ಇದನ್ನ ಇಳಸಿಲ್ಲ ಅವ್ವ.
ಅದು ಡೈಗೆ ಚಿತ್ರನೇ ಇಳಿಸಿಲ್ಲ ಅಲ್ಲ.
ಐಇ ಇಳಸದಂದ ಇಳಸ್ದ ನಂದ ತಲೆಗೆಲ್ಲ ಬಂದತ್ ಬಿಡು.
ಹ್ಮ್
ನೋಡಿದೇವಲ್ಲಾ ಅದುರ ಸಲಕ್ ಬಂದಿತ್ತ ಚಿತ್ರಾ.
ಹ್ಮ
ಹ ಅದು ಮುಂದ ಚಿತ್ರ ಇಳಿಸಿದ ಮೇಲೆ ಹೆಸರು ಹೆಸರಗೋಳ ಬರ್ಬೇಕಲಾ.
ಅದರ್ದು ದೇಹದಗಳು ನ ಹೆಸರುಗಳು ಹ್ಮ.
ಹಾ
ಹ್ಮ್
ಮತ್ ಸುಮ್ಮ ಆಗ್ಯಾತ್ತ. ಅದು ಬಿಟ್ಟ ಬರ್ಯದಕ್ ಬರ್ಲಿಕ್ಕೆ ಹೋ ಸುಮ್ ಏನಾರ ತಪ್ಪಪ್ಪ ಬೊಬ್ಬರು ಹಂಗಿದ ಸುಮ ಅದಕ್ಕೆ ಆಮೇಲೆ ಕೇಳಂಗೆ ಇದೀರಿ ಅಂತ.
ಹ್ಮ್ ಅದ ಡೈಗ್ರಾಮೇ ನೋಡ್ಕೊಂಡ ಹೋಗೆ ಇಲ್ಲ ನಾನ.
ಹ್ಮ್
ಹ್ಮ್ ಹ್ಮ್
ಇದು ಇದೇ ಈಸಿ ಇರ್ತದ ಅನ್ಕೊಂಡ ಇದೇ ಪೇಪರ್ ಹಾರ್ಡ್ ಇತ್ತ.
ಹೌದು ಇದು ಈಜಿ ಕೊಡ್ತ ನಾ ಮಾಡಿದ್ರ ಅದು. ಹೇ ಕ್ಯೂಬ ಹಿಂಗೆ ಆಗೈತ್ ನೋಡಪಾ.
ಅದರಾಗ ಬಿ ಇಪ್ಪತ್ ಕೊಟ್ಟನ ನಾಕ್ ಮಾರ್ಕ್ಸ್ ನಾಕ ಮಾರ್ಕ್ಸಿಗೆ.
ಇಪ್ಪತ್ತು ಹ್ಮ್ ಈ ಇದು ಐದ್ ಮಾರ್ಕ್ಸಿಗೆ ಇಪ್ಪತ್ತ.
ಅದ ಏನ್ ಮಾಡ್ತುದೋ ಏನೋ.
ನಾಕ್ ಕರೆಕ್ಟ್ ಆದ್ರ ಒಂದು ಮಾರ್ಕ್ಸ್.
ಹ್ಮ್ ನಾಕ್ ಕರೆಕ್ಟ್ ಆದೂರು ಒಂದ್ ಮಾರ್ಕ್ಸ್ ಅವಾಗ.
ಹ್ಮ್ ನೋಡ.
ನಮ್ಮವ ಕರೆಕ್ಟ್ ಆಗವ ಅಪರೂಪಕ್ ಕರೆಕ್ಟ್ ಆಗ್ತಿರ್ತವ.
ಹ್ಮ್
ಹೂ
ಮತ್ತ.
ಮತ್ತೇನ್ ಹೇಳಬೇಕಪ್ಪಾ ನಿಮ್ಮದೇ.
ಏ ಇವತ್ತು ತೋಗ್ಬೇಕಾ ಪಿ ಟಿ ಪ್ಲಸ್ಗೆ ಗೆ
ಹ್ಮ ಗೊತ್ತಿಲ್ಲ ಹೊಬೆಕ್ ಏನು ಗೊತ್ತಿಲ್ಲ.
ಹೂ
ಇವತ್ತೇನ್ ಹೋಗೋದ ಇರಲಕಿಲ.
ಹ್ಮ್ ನಾಳೆ ಯಾವ್ದಾದ ನಿಮ್ಮ ಪರೀಕ್ಷೆ.
ನಾಳೆೆಗೆ ಇದು ಅದಾ. ಹೌದು ಸಸಿಗೊಳು.
ಪ್ಲಾಂಟ್ ಪ್ಯಾಥೋಲೊಜಿ.
ಹೂ
ಸಸಿಗಳ ಸಸ್ಯ.
ಸಸಿಗಳ ಸಸ್ಯ.
ಹೂ
ಹೂ
ಅದು ಹೆಂಗ್ ಕೊಡ್ತಾನೆ ಅವನು.
ಹ್ಮ್ ಅದೇನು ಅಂತಪ್ಪರಿನ ಇರ್ಲ್ಲಾ ಅವ ಹೇಳ್ಯಾನ್. ಇಲ್ಲ ಅವೇ ಏಳುರ ದಾಗಿ ಕೊಡ್ತಾನ.
ಹ್ಮ್ ಅದು ಮೊನ್ನೆ ನಮ್ಗೊಂದು. ಪ್ರಾಕ್ಟಿಕಲ್ ಮಾಡ್ಸ್ಯಾರ ನೋಡ ಅದು ಕೊಟ್ಟರು ಕೊಡ್ಬಹದು ನನ್ಗೆ ಅನ್ಸ ಮಟ್ಟಿಗ.
ಪ್ರಾಕ್ಟಿಕಲ್ ಕೊಡಲ್ಲ.
ಕೊಡಲಹಂಗ.
ಥಿಯರಿ ಮೀಟಾಂ ನಡದ ಪ್ರಾಕ್ಟಿಕಲ್ ಕೊಡತವರು.
ಕೊಡಂಗಿಲ್ಲ ಅಲ್ಲಿ.
ಹೂ
ಹೂ
ಮತ್ತ
ಮತ್ತತ್ ಅದೇ ನೋಡಿ ಈಗ ಹಾಸ್ಟೆಲ್ಗೆ ಹೋಗಿ ಮತ್ತೆ ಏನ್ ನಿಮ್ದೇನೋ ಎನ್ ಸಿ ಸಿ ಕ್ಯಾಂಪ್ ಮತ್ ಪೋಸ್ಟ್ ಪೋನ್ ಮಾಡ್ರಿ ಅಂತಲ್ಲ
ಹ್ಮ್ ಚುಮ್ ಮಾಡ್ತಾವಪ್ಪ ಯಾರು ಹೋಗಿ ಕೇಳಲಗಾರ ಎನ್ ಸಿ ಸಿ ಕ್ಯಾಂಪ ಇಂದು.
ಹ್ಮ್
ಹ್ಮ ಆಯ್ತ ಸರ್ ಓಲ್ಡ್ ಗಿತ್ತು ಇಟ್ಟು ಬೇಕಗ ಇದ ಇದ ಇಟ್ಟ ಇದದೆ ಬೇಕಿತ್ ಅವ್ರಗ್.
ಹ್ಮ್
ಹ್ಮ್
ಎದರು ಸಲ್ಲನ್ ಮಾಡ್ರಂತೆ ಅಂತ್ಯ ಪೋಸ್ಟ್ ಪೋನ್.
ಹ್ಮ್
ಪೋಸ್ಟ್ಪೋನ್ ಎದರ ಸಲ ಅಂತ ಪೋಸ್ಪೋನ್ ಮಾಡ್ರ ಮುದಕ್ಕೆ.
ಹೊಸ್ಪಂಡ ಏನೋ ನಮ್ಮ ಹಾ
ಕೆಂಪುಗ್ ಹೋಗೋದು.
ಇವ್ ಮೆಟ್ಟ ಮಾಡೋದಿಲ್ಲ ಮೂರ್ ತಿಂಗಳ ಎಕ್ಸಾಮ್.
ಹಾ
ಅವು ಅವ ಅಂತ ಅದ್ರ ಸಲಕ ಮುಂದಕ್ಕೆ ಹಾಕ್ಯಾರಂತೆ
ಹೌದಾ
ಅವೆಲ್ಲ ಏನಿಲ್ಲ ಬಿಡ್ ಗ ಸುಪ್ಪಿ ಬೇಕಗ್ಯಾವು ಅದರ್ ಸಲಕ್ ಮಾಡರಿ
ಹ್ಮ್ ಹ್ಮ್ ನಂಗ್ ಹಸಮಟ್ಟಿಗೆ ಏನೋ ನಿಮ್ ಸೋರ್ದ ಏನೋ ಆ ಐತ್ ಅಂತಾಲಪ್ಪ ಮನ್ಯಾಗ ಫಂಕ್ಷನ್
ಹ್ಮ್ ಎಂಗೇಜ್ಮೆಂಟ್ ಐತ ಅಂತ ಅವ್ರ್ ತಮ್ಮಂದು
ಅವ್ರ ತಮ್ಮಂದ ಏನು ಎಂಗೇಜ್ಮೆಂಟ್ ಐತೆ ಅಂತ ಅದ್ರಸಲಗ್ ನಿನ್ನೆ ಎ ಸೆಕ್ಷನ್ದ್ ಕೂಡ ಕ್ಲಾಸ್ ಮಾಡಿಲ್ಲ ಅಂತ ಕೇಳ್ಪಟ್ಟೆ ಸೆಕ್ಷನ್ ಹುಡುಗಾರ
ಹ್ಮ್ ಮಾಡಿಲ್ಲ
ಹ್ಮ್ ಇವತ್ ನಮ್ಗ ಎನ್ ತಗೋತಾನೋ ಏನ್ ಮಾಡ್ತ
ಹ್ಮ ಏನ್ ಮಾಡ್ತೇನ್ ನೋಡನ್ ತಗೊಂಡ್ರ ಹೋಗ ಇಲ್ಲಂ
ಹ್ಮ್ ಹ್ಮ್ ತಗೋತಾನಂದಿ
ಹ್ಮ್ ಡೌಟ್
ಡೌಟ್ ಅಲ್ಲ ಇವತ್ತು ಅವನ ಬಂದಿದೆ ಯಲ್ಲ ಮತ್ತೆ ನಮ್ ಬ್ಲಾಕಿಗೆ ಯಾಕ್ ನಿ ಪರೀಕ್ಷೆ ಬ ಯ ಕೊಠಡಿಗೆ ಬಂದಿದ್ರಲ್ಲ ಅವ್ರೇ.
ಬರ್ತಾನ ಬಂದಕ ಹಾಜರಿ ಆಗ್ತಾನ
ಹ್ಮ್
ಹಾಜರಿ ಹಾಕೆ ಎಕ್ಸಾಮ್ ಹಾಲಿಗೆ ಒಂದ್ ದಿವ್ಸ ಬಂದ್ ಒಂದ್ ಜರ ಬಂದರು ಅಪ್ಲೈ ಮಾಡ್ಕೆ
ಹೋಗ್ಬಿಡ್ತಾರೆ ಮೊನ್ನೆ ಹ್ಮ್
ಡ್ಯೂಟಿ ಡ್ಯೂಟಿ ಆಗ್ಬೇಕು ಈ ಕಡೆ ಅವ್ರ ಮನೆಗನ್ ಕಾರ್ಯಕ್ರಮ ಆಗ್ಬೇಕು
ಹ ಈ ಕಡೆ ಸ್ಯಾಲ್ರಿ ಬರ್ಬೇಕು
ಅವಲ್ಲ ತಳರ್ತ ಅವರು ತ
ಹ್ಮ ಎಲ್ಲಿ ಬಾರಿ ಐತ್ ನೋಡ ನಾ ನಿಮ್ಮ ಎನ್ ಸಿ ಸಿ ಶಿಕ್ಷಕರು ಮತ್ತ ನಮ್ಮ ಮಣ್ಣಿನ ಸಂಶೋಧಕಲ್ಲಿ ತಲಿ ಭಾರಿಯ
ಹ್ಮ
ಮತ್ತ ಊರಿಗ್ ಹೋಗಿದ್ರ
ಊರಿಗಿ ಈಗ ಪರೀಕ್ಷೆ ಮುಗಸ್ಕೊಂಡು ಹೋಗಬೇಕು
ಹೋಗ್ ಬರ್ತೇ ಎನು
ಹ್ಮ್
ಹ್ಮ್ ಮತ್ತೇನ್ ಕಾಮನ್ ಅಪ್ ಕೇಳ್ಬಾಕೇನು
ಹಾ ಕಾಮನ್ಫ ಈ ಕೇಳ್ತೀವಿ ಕೊಡ್ತೀನ ಅಂತ ಅಂದ್ವ್ರ
ಕೊಡ್ತೀನಿ ಅಂದಾರ
ಹ್ಮ್
ಯಾವಾಗ ನಿಂದೆ ಯಾವಾಗ
ಈಗ ಪರೀಕ್ಷೆ ಮುಗಿತವಲ್ಲಾ ಈ ಬುಧವಾರ್ಲೆೇ ಪರೀಕ್ಷೆ ಮುಗಿತವ
ಹಾ
ಬುಧವಾರಲೆೇ ಮುಂದಿನ ಬುಧವಾರ ತನ
ಮುಂದಿನ ಬುದುವರ್ತಾನ ಒಂದು ಒಂದು ವಾರಗಳನ ಗಡುವು
ಹುಂ ಮತ್ತೆ ನಿಮ್ ಉಮೇಶ್ ಅವ್ರ ಏನಂತಾರ
ಹಾ ಉಮೇಶ್ ಸರ್ ಅವರು ಅವರು ಸತ್ತರ್ಲಾ ಮೊನ್ನೆ.
ಉಮೇಶ್ ಅವರು ಸತ್ರಾ
ಹುಂ
ಏ ಏನ್ ಏನಾಯ್ತು ಅವ್ರಿಗೆ
ಅವ್ರಿಗೆ ಇ ಆಗತ್ತು ಕಾರ್ ಕಾರ್ ಆಕ್ಸಿಡೆಂಟ್ ಆಗಿತ್ತು.
ಅಯ್ಯೋ ಕುಡಿದುಕೊಂಡು ಚಲಾ ವಾಹನವನ್ನು ಚಲಾಯಿಸುತ್ತಿದ್ದಾರೆ ಏನು.
ಹುಂ ಕುಡಿದುಕೊಂಡು ವಾಹನವನ್ನು ಚಲಾಯಿಸುತ್ತಿದ್ದರು.
ಹುಂ ಹೋಗಿ ಏನು ಲಾರಿಗೆ ಗುದ್ದಿದ್ದಾರಾ ಎದಕ್ ಗುದ್ದಿದಾರ
ಪಾಪ ಒಳ್ಳೆ ಮನುಷ್ಯನ ಅಲ್ಲನು ಉಮೇಶನು
ಏನು ಅವರು ಯಾರೋ ದಂಡಿನವರು ಅನ್ನಸ್ರ ಅಲ್ಲಾ ದಂಡಿನವ್ರು ಕೈ ಆಕಡೆ ಈ ಕಡೆ ಬೀಸ್ತಾ
ಅವ್ರ ದಂಡಿನೋರು.
ಮಲ್ಲಿಕಾರ್ಜುನ್ ದಂಡೀನ್
ನಿಮ್ಮ್ ಮಾವ ರಾಹುಲ್ ಅದಾನ ತಾನೆ
ಹೌದು ಹೌದು
ಹ್ಮ್ ಅವ್ರ ಊರ ಇವ್ನು
ಹಾ ಇಬ್ರು ಒಂದೇ ಬಸ್ ನಲ್ಲಿ ಹೋಗ್ತಾರಂತೆ.
ಹೂ ಎಲ್ ರಾಹುಲ್ ಎಲ್ ಕಂಡೆ ಇಲ್ಲ ಎಲ್ಲಿ ಎಲ್ಲಿಗ ಹೋಧಾ
ರಾಹುಲ್ ಅವರು ಆರಾಮಿಲನ್ ಅವ್ರಿಗೆ ಸ್ವಲ್ಪ ಬಂದ ಮಲ್ಕೊಂಡಿರ್ಬೇಕು
ಹೌದಾ
ಇನ್ನ ಇನ್ನ ಎಕ್ಸಾಮ್ ಬರ್ತಿದರ ಏನೋ ಅವ್ರು ಇನ್ನ್.
ಇಲ್ಲ ಇಲ್ಲ ಬರಿತಿದ್ದಿಲ್ಲ ಎಕ್ಸಾಮ್ ಅವರು.
ಹೌದಾ
ಹುಂ
ನಾನು ಅಷ್ಟು ಗಮನಿಸಿಲ್ಲಾ ಅವ್ರನ್ನ
ಹುಂ
ಹುಂ ನಾನು ಎಕ್ಸಾಮ್ ಆದ್ ಕೂಡ್ಲೆ ನಂದು ಪೆಪರನ ಕೊಟ್ಟು ಈ ಕಡೆ ಬಂದ್ಬಿಟ್ಟೆ ಅವ್ರನ್ನ ನೋಡಿ ಲಾಸ್ಟ್
ಹುಂ ಹುಂ
ಅವರು ಇವ್ರ ಗೊತ್ತಲ್ಲಾ ಎಂಟಮಲಜಿಸ್ಟ್ ಅವರು ಮಲ್ಲಿಕಾರ್ಜುನ ಅವರು.
ಹುಂ
ಅವರು ಶಿವಪ್ಪ ಕಡ್ ಸರ್ ಗೆ ಏನ್ ಹೇಳ್ತಿದ್ರು ಗೊತ್ತಾ ತ್ತ ನನ್ ಮುಂದೆ. ಸರ್ ನೋಡಿ ಸರ್ ಇವರು ಮೊನ್ನೆ ಶ್ಯಾರ್ಟ ಡೇ ದಿವಸು ಮೇಡಮ್ ಕ್ಲಾಸ್ ಅಲ್ಲಿ ಕ್ಲಾಸ್ ಇತ್ತು ಮೇಲ್ ಬರಿ ಪ್ಲಾಂಟ್ ಅಲ್ಲಿ ಹೋಗಿ ಕೆಲಸ ಮಾಡಂದ್ರೆ ಇವ್ರಿಗೆ ಬಂದಿದೆ ಒಂದು ಸ್ವಲ್ಪನೂ ಕೂಡಾ ಕೆಲಸ ಮಾಡಿಲ್ಲಾ ಅಂತ ಹೇಳಿದ್ರು
ವಸ್ತಿಲ್ಲಾ
ಹೌದಾ ನೀಂದ್ರ ಕಟ್ ಮಾಡಿ ಹಚ್ಚತೆನ್
ಹ